ಹಲೋ
ಹಲೋ
ಅಪ್ರೂ ಕಾಲೇಜಿಗ.
ಯ ಬಸ್ ಕೆಟ್ಟಲ್ಲಿವು ದಿನ ಹಾಸ್ಟಲಿಂದ ಬರಕ್ಕೆ ತ್ರಾಸ ಆತ ನಡಕಂತ. ಯಾದಗಿರ್ಟ್ಟು ಶಾಪರಿಂಗ್ ಇದ್ರ ಊರ್ ಊರ್ ಇದ್ರೆ ಹೆಂಗೋ ಬರ್ಬೋದು ಆ ಕಡೆಂದ ಈ ಕಡೆ ಬಸ್ ಬರತರ. ಒಂದೇ ಬಸ್ ಬರ್ದ ಕಾಯ್ಬೇಕ ಅದ್ರ ಸಲುವಾಗಿ. ನೆಡ್ಕಾಂ ಅಂತ ಬರ್ಬೇಕಲ್ಲ ನೆಡ್ಕಾಂ ಅಂತ ಬರ್ಬೇಕಲ್ಲ. ನೆಡ್ಕಾಂತ ಬರ್ಬೇಕದ ಅಲ್ಲಿಂದ. ಮತ್ತೆ ಆ ಅ ಅಗ್ನಿಶಾಮಕ ನಿಕಟ್ ನಡ್ಕೊ ಬರ್ಬೇಕು. ನಡಕದಾಗ ನೋ ಬಸ್ಸಿಗೆ ಬರ್ಬೇಕ್ ಕಾಯ್ಬೇಕ ಬಸ್ಸಿಗೆ.
ಹ್ಮ್ ಹ್ಮ್
ಬಸ್ಸ ಬಿಸಿಗೆ ಬೈಕ್ ಆಟೋಕೊಂಡ್ ಬರ್ತೇವಪ್ಪ ಆಟೋಕ ನೋಡ ಬುಲಾರಿ ಬುಲಾರಿ. ಹೌ ಬಸ್ಗೆಲ್ಲ ಆಟೋಕ. ಓ ಸೀನಿಯರ್ ಇದವವುಹು ಹುಡುಗಿಯರು ಸೀನರ್.
ಹ್ಮ್
ಇವನು ಓ್ತವ್ ಒಂದು ಒಂದು ಹ್ಮ್.
ಸಕ್ಕ ಕಾಕೋ ಮತ್ತೆ ಮಾಡತಿ.
ಹಲಿ ಹಾಸ್ಟಲಿ ಕಡೆಯಿಂದ ಹಾಸ್ಟಲಿ.
ಹ್ಮ್ ಹ್ಮ್ ಬರ್ದನಂ ತಂಗಿ.
ಹ್ಮ್
ಹ್ಮ್
ನೀ ಎಲ್ಲ ಮೈ ಹೆಂಗಟಾನ ನ
ಮೆನಾ
ಹ್ಮ್ ಬಿಡಿಯ
ನರ್ತಳ ಕ ನಟಳಸ
ಅವ ನಿನ್ನ ನೋಡಿಲ್ಲ ನಿ ಹಾ ಮೈ ಟ
ಮೆತ ಎಟಲ ಪೈಂದಿನ ಅವರಗ
ನ ಮಾತ್ರ ನೀನೇ ಬಂದಿತ್ತವ ನೀನ್ೇನ್ ಮೊನ್ನೆ ನೋಡ್ಡಿತ್ತಾವ
ಮೈಟ್ಟದ ಮೈ ಇವತ್ತುೆಟ್ಟ ನಾ ಇಟ ನ ಇ ನಾನ
ನೀ ಹತ್ತು ಗಂಟೆಗೆ ಕಟ್ಟಣ ಬಂದದಾ ಕೊಂಗಿ ಮಳ್ಸ್ ಇನ್ನೊಂದು ನಂಬರ್ ಅಲ್ಲ ಏಟ್ ಜೀರೋ ಫೈವ್ ಜೀರೋ ಅತದ ಅದು
ಏಟ್ ಜೀರೋ ಅದೇ ಅದೇ ನಂಬರ್ ಆರಾಮ್ ನ ನೋಡೋಡ್ಸರ ನಾವದು
ಶಡಾಸಿಟ್ಟಾ ನೋಡು
ಹ್ಮ್
ಆತ್ತು ಗಂಟ ಕೆಟ್ಟಣ ನೀನ್ನೆ
ಯ ಯಾದ ಆದು
ಹಾ ಒಡಿಗದ
ಷ್ಟ ಆಮ ಲಂದ್ರಾ
ಹ್ಮ್ ಬೇಕಂತ ಇಟ್ಟ ಅನ್ ಮಗ ನನಗ ಅಷ್ಟೇ ನೀ ಯಾದ್ರ ಕಲೆಬಳುದಂದು ನೀನ್ ಕೇಳಳ್ ಹಕ್ ಮಾಡ ಫೋನ್ ಮಾಡಿದ್ದೇನೆ
ಏನಂತೆ
ಸ್ಟೇಟಸ್ ಹಾಕಿಟ್ಟಿದಿ ಹೆಂಗ ಯಾರಾರ ಕೇಳಕ್
ನೀ ಕರಂದಲ್ಲ ನೀ ಕರಂದ ಅತ್ತನ
ನ ಹೇಳ ನಂತ
ಹ್ಮ್ ಕಷ್ಟ ಮಾಡ ಅಲ್ಲ ಮ ಇಲ ಇಟ್ಟನ ಕೊಳ ಬಿಡಲ್ಲರಿ
ವಿಟ್ಟಣ ಬಾ ಬಾರ ಏನುಲ್ಲ ಒಂದು ಲಾಸ್ ಒಂದು ಉಡಿ ಪರ್ತದ
ಹ್ಮ್
ಫೋಟೋ ಈ ವಿಡಿಯೋಲ್ಲ ಎಡಿಟ್ ಮಾಡಿದ್ದು ವಿಡಿಯೋಗಳು ರೀಲ್ಸ್
ಜ್ಯೇಷ್ಟ್ಠ
ಒಂದ ರೀಲ್ ಸಿಟ್ಟ ನಾಂತನ ಹುಡುಗದ
ಹ್ಮ್ ಹ್ಮ್ ಶೀಗರ್ ಶೀಗರ್ ಶಗರ್ ಶೀಗ ಹಂಗಸ್ತಂತ
ಮೇಡಮ ಸೇವನ್ ಬಂದಾಗ ಹಾಕ್ನಂತ
ಚದ ಮ ಚದ ಮಪ
ಆಕ್ಲನ್ ಡವಲ ಮಾಡಿ
ನೋಡಮ್ಮ ಡಾಮಣ ಆಯ್ತ್ ಸಿಕ್ಕ್ರ ಸಿಗ್ಗತ್ ಆಯತ ಇಲ್ವತ
ಅಲ್ಲಾ ವಾಡ್ಸಬ್ ಮಾಡಾಕ್ಂದೆ
ಆ ಕಾ ಗುಣಮಕ್
ನೋ ಮಾಡಲಿಲ್ಲ ಹಂಗೆ ಆಕ್ತ ನೋಡಕ್ಡ ನವು
ಹ್ಮ್
ಹ ಬಂತ
ಬಂದಿಲೋ
ಹ ಬಂತ ನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಂತ
ಹಲೋ ಮಾರಕ್ಕೆ ಮಾರಕ್ಕೆ ಬಿದ್ದ್ರನು ನೆಗಡಿ ಆಗಿದಿಯಪ್ಪ ನನಗೆ
ಏಕಡೆ ಹೋಗಿದೆ
ಎಕ್ಕಳು ಮನೆಯಿಂದ
ಹ
ಹ್ಮ್ ಬಂತು ನೋಡ ಲಾಸ್ಟ್ ನೋಡತಗದು ಲಾಸ್ಟ ಸಿಗೋಕೆ ಏನು
ಹ್ಮ್ ನೋಡಿಲನು
ಎಲ್ಲಪ್ಪ ನೋಡಲ್ಲ ನೋಡಲ್ಲ ನೋಡಲ್ಲ
ಯಾಕಿದೀರ ಅಂತ ಕೇಳ್ಬಕ್ ನಾವವು
ಇದ ಮೈ ಹ ನೋಡ ಕೇಳಿತಿ ಕೇಳಿತಿಕೇಳುತಿ ಎಲ್ಲ ಆ ಆ ಆರಾಮಿಲ್ಲ ಬರೋಣ ತಕೋರಿ
ಆರಾಮ ಇಲ್ಲ ಅಂತ ಇನ್ನ ಬಂದಿಲ್ಲ ಅಂತ ಆರಾಮ ಇಲ್ನಂಗಲ್ಲ ಅಂತ
ಇಗಲ್ಲಲ್ಲ ಬರಂಗ ನಾವ ಬರ್ತಂದ್ರ ಅವದ ಬರದು
ಹ್ಮ
ಏನ್ ಮಾಡ್ತಾನಪ್ಪೂ
ಹ್ಮ್ ಹ್ಮ್
ಹೋದ್ನ ಮೊನ್ನೆ
ಹೊಲಕ್ಕೆ ಹೋಗನು
ಹ್ಮ್ ಹೊಲಕ್ಕೆ ಹೋಗ್ಯಾನು
ಹ್ಮ್ ಮಸಲ್ ಬತಕ ಮಸಲ್ ಬಸ ಕಣೆ ಇವತ್ತು ಏನು ಬಂದಿಲ್ಲ ಹೊರಕೆ ಯಾಕೆ ಹೋಗಳೇನು ಮಾಡಿದೀಯ ಯಾಕೆ
ಇವತ್ತು ಹಾ
ಇವತ್ತು ಇನ್ನು ಹೋಗಿಲ್ಲ ಅವ
ಹ್ಮ್ ನಿನ್ನ ಮತ್ತ ಬರ್ತ
ಹ್ಮ್ ನೀ ಅಕ್ಕಡೆಲ್ಲಾನಳ
ಎಕಡು ಹೋಗಳಪ್ಪ
ಮನೆ ಬುಟ್ರ ಯಾವಕಡೆ ಅಲ್ಲದಾಡಿಲ್ಲ ನೋಡು ಮನೆ ಬುಟ್ರ ಅಲ್ಲಾಡಗಿಲ್ಲ ಆ ಕಡೆ ಮನೆಹಿಂದೆ ಹ ಬ್ಯಾಸರ
ಬಾರಿ ಡೇಜರ್
ಮಾಡಿಷನು
ಹ್ಮ ಹ್ಮ್
ಆ
ಹಾಷ ಬುದ್ಧಿದಲ್ಲ ಅಷ್ಟು ಬಿದ್ದವ ಹಲೋ
ಕ ಸ ಕ ಸಳ
ಹಾ -ಶಿ- ಇಂಟ್ರಸ್ಟ- ಹಾ
ಲ್ಲ ಮತ್ತೆ ಇಂಡ್ರಸ್ನ್ಸ್ಲ ಮುಗಿನ ಯಾಗ ಮುಗಿನ
ಅಲ್ಲಾ ಅದು ಯಷ್ಟ್ ಮಾತಾಡಿದ್ರ ಬಿದ್ದಿಲ್ಲಪ್ಪಾ ಅಂತ ಅಂದ ಇಷ್ಟನ ಇದಾಗಿತ್ತು ನನ್ಗೆ ಇವಾಗ ನಿನ್ನೆ ಇದಾದತದ -ಎ ಬಾಬಾ ಅಂತಂದು ಹಚ್ಚಿ
ಎಲ್ಲ ಹಂಗಲ್ಲ ನನ್ ನನ್ ಬಿದ್ದಲ್ಲ.
ಹಾ
ನಾವೇ ಕನ್ಫರ್ಮ್ ಆಯ್ತದ ಪಕ್ಕದ ಪಕ್ಕೆ- ಬ- ಇದಲ್ಲ
ಹ್ಮ್
ಭರ್ತಾ ಭರ್ತಾ ಇರಿ ಪತಂದ- ನೆ-
ಅ ಸಾಗಿ ಪಕ್ಕ
ಹಾ-ಹ್
ಪಕ ಗ್ರಪ ಇ ನ
ಹ್ಮ್
ಕಟ್ಟರಲ್ಲ
ಹ- ಬಜಲು ರಕ್ಕಲುಗ.
ಯವ
ಯ- ಆಡು ಬಜಲಲ್ಲ ನು.
ಇಲ್ಲ ಇಲ್ಲ ಎಲ್ಲರೂ ಒಮ್ಮದಗ್ ಬಿಡತ ಹಬಿದರಿ.
ಹ್ಮ್- ಹ್ಮ್
ಕೊಡ್ಸ್ಬೇಕಕ್ ಮಾಡಿದ್ದ ಇಲ್ಲ ನೀನು.
ಯಾಕಾ
ಹೌ-ನ್ -ಅದ ಏನಂದಿಲ್
ಯಾವ್ದೇ.
ಆಯ್ತ್ -ನೀ -ಅ- ಪರಿ ಕೊಡಬೇಡ ಐದನೂರು ಕೂಡ ಸಾಕ ಅಷ್ಟೆ.
ನಿಮ್ ತೆಂಗಿದಾ
ಹ್ಮ್-
ಎಲ್ಲಿ ಬನು ಅದೇ ಜಾಡ್ ಹೋಯ್ತಲ್ಲ ಏನು ಮಾಡಳಾರಡ್ಲ.
ಮಾ -ಅಲ್ಲ- ಮಾ- ಮಾಡಿದಲ್ಲ ಅಷ್ಟ ಹೇಳಿ ಮಾಡಿದಲ್ಲ.
ಇಲ್ಲಲ್ಲ ನಿನ್ನಂಗ ಒಂದ್ ಇಬ್ -ಯ -ಸಡಿ ತಪ್ಪಲ್ಲ- ಅ-
ಆಯ್ತಾಯಯ್ತಪ್ಪಾ ಪಾಯಡ್ ಅಂತತ್ ಪಾಯಡ್ ಅಂತ ಬೇಡ ಪಾಯಿಡ್ ಕೊಡ್ಬೇಡ. ಆಯ್ತು ಎಷ್ಟ ಮಾಡ ಮುನ್ನೂ ಮುನ್ನೂರು ಕೊಟ್ಬಿಡು ಅವಳಿಗೆ. ನಾ- ನೋಡ್ಕ ಮುನ್ನೂರ ನಾ ಮುನ್ನೂರ ಐದ್ ಕೊಟ್ ಬಿಡು ನ-ನೋಡ್ಕುನಿ.
ತಾಳಪ್ಪ ಈಗ ಕಾಲೇಜ್ ಒಂದು ಈ- ಐಟ ಕಾಲ ಕಡಗಾರ್
ಹ್ಮ್
ಐಟ ಹನ್ನೋ ಕೊಟ್ಟ ಹೋಗ್ತ ಹನ ಕೊಟ್ಟ -ಹಾ-
ಮನ್ನ
ಮನ್ಯಾಗ ಮನ್ಯ ಎಲ್ಲ ಕೇಳ್ ಸಾಕಕ್ ಕುಂದ್ಲಿ ಮನೆಯವ್ರ ಅಕ್ಕ. ಹ್ಮ - ಹ್ಮ್
ಯ್
ಸ್ವಲ್ಪ ಬೇಸ್ರ ಎರಡ್ ಸಾವಿರ ಮೂರ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಎರಡ್ ಸಾವರ ಮೂರ್ ಸಾವಿರ ನಿನ್ನಿದ. ಅಡು ಅಡು ಮಾಡಡಕೊಂಡ ಏಳೋರು ಪವು ಮುಂಡಾ ಮುಚ್ಚಿ ಓದ ವಿವಷ್ಟ ರೊಕ್ಕವು
ನ- ನಮ್ಮ ನೋ- ನ -ಯಾರ
ಇವತ್ತು ಚಂದ ವಗಲ್ಲೆ.
ಇ- ಖರ್ಚ ಆಗಲ್ಲ.
ಸರ್ಣಂಗ
ಹ್ಮ್ -ಸರಿ ಸರಿ
ಹ್ಮ್